ಕೆಲ್ಸಾತೈತಾ?
ಹಾ ಅಕ್ಕ ಕೆಲ್ಸಾತದ. ಮ್ಯಾಗ ಬರ್ಲಿಕ್ ಬಂದನೀ ಹಂಗ ಹಂಗೆ ಮಾತಾಡ್ಕೋದ ಬರಿಲಾತೀನಿ.
ಹೌದಾ ಕೆಳಗಿರ್ಕೊಂತ ಮಾಡ್ಕೊ ಮಾಡ್ಕೊತ ಬಂದಿ ಫೋನು
ಹಾ
ಕೆಳಗಿಂದ ಹಚ್ಕೊಂಡ್ ಬಂದಿಯಾ ಫೋನು ಅಂದೆ.
ಇಲ್ಲಕ್ಕ ನಾ ಅವಾಗೇ ಬಂದನಿ ಮ್ಯಾಗ ಒಂದ ಹತ್ತ ನಿಮಿಷ ಆಯ್ತು ಹತ ಮ್ಯಾಗ ಆಯ್ತು ಹದಿನೈದು ನಿಮಿಷ ಆಯ್ತ್ ಬಂದ.
ಹೌದಾ ಏನ್ ಮಾಡಕತ್ತಿ?
ಏನಿಲ್ಲ ನೋಡಾಕ್ಕ ಹಿಸ್ಟ್ರಿ ಹೋಮ್ ಇದ ನೋಟ್ಸ್ ಬರ್ಲೇತಿನಿ.
ಹೌದಾ ಕತ್ಲಾಗಿಲ್ಲ?
ಇಲ್ಲಕ್ಕ ಕಾಣಸ್ತೈತಿ ಇನ್ನ.
ಹೌದಾ
ಹ್ಮ್
ಹ್ಮ್ ಏನ್ ಇಷ್ಟ ಅಂದ್ರೆ ಇಷ್ಟ್ರಿ ಅಂದ್ರೆ ನೀನ್ೇನ್ ಆರ್ಟ್ಸ್ ಮಾಡಿರೋದಲ್ಲ
ಹ್ಮ್
ಹ್ಮ್ ಆರ್ಟ್ಸ್ ಕಂಪ್ಯೂಟರ್ ಸೈನ್ಸ್ ಅಥವಾ ಅಲ್ಲ ಹಿಸ್ಟ್ರಿನ ನ್ ಇನ್ನೊಂದು ಯಾವ್ದ ಬರುತ್ತಲ್ಲ ಅದ್ರಾಗ
ಇಂಗ್ಲಿೀಷ್ ಅಲ್ಲ ಎಕನಾಮಿಕ್ಸ್ ಸಬ್ಜೆಕ್ಟ್ ಐತಕ್ದ್ರಾಗೊಂದು
ಹೌದು ಮತ್ತೆ ಅದಕ್ಕೆ ಏನನ ಆಪ್ಷನ್ಸ್ ಬರ್ತದೆ ಎರಡು
ಇದರಾಗ ಕನ್ನಡ ಕನ್ನಡರೇ ಮಾಡ್ಬೇಕು ಇಂಗ್ಲಿೀಷ್ರೇ ಮಾಡ್ಬೇಕು
ನೀ ಏನ್ ಮಾಡಿ
ನಾ ಕನ್ನಡ ಮಾಡಿ ನ ಮುರಕ್ ಇಂಗ್ಲಿೀಷ್ ಇಲಕ್ಕ
ಹೌದಾ
ಹ್ಮ್ ಯಾಕಂದ್ರೆ ಇಂಗ್ಲಿಷ್ ಮಾಡ್ರೆ ಇವ್ ಹಿಸ್ಟ್ರಿ ಅಂದ್ರೆ ಬಾಳ್ ಇಶ್ವಿ ನೆನ್ಪ ಇಟ್ಕೊಂಬದ್ ಇರ್ತದ
ಇಂಗ್ಲೀಷ್ ಮಾಡಿದರೆೆ
ಹ ಇಲ್ಲ
ಕಣ ಮಾಡಿದ್ರೆ
ಎಡು ಮಾಡ್ರ ಭೀ ಇದ್ರಾಗ ಇದ್ದಿದೆ ಅದ್ರಾಗಿ ಇರುತ ಅಟ್ಟೆ ಅದು ಕನ್ನಡ ಅದು ಇಂಗ್ಲೀಷ್
ಹ್ಮ್ ಹ್ಮ್ ಹ್ಮ್
ಅದ್ರ ತಿಳ್ಕೊಂಡ್ ಬರಿಬೋದು ಕನ್ನಡ ಹಿಂಗ ಏನ್ರ ಅದ ಕ್ವಶನ್ ನೋಡ್ರ ಕ್ವಶನ್ ಅದು ಆನ್ಸರ್ ಅದಕ್ಕ ಏನ್ೀ ಅರ್ಥ ಮಾಡ್ಕೊಂಡ್ ಇಂಗ್ಲಿೀಷ್ ಒಳಗಕ್ಕ ನ ಇಂಗ್ಲಿೀಷ್ ಮೀಡಿಯಮ ಇಲ್ಲ ಕನ್ನಡ ಮೀಡಿಯಮೇ
ಹೌದೌದೌದು
ಅದು ಏನು ಅರ್ಥನ ಆಗಲ್ಲ
ಹ್ಮ್ ಹ್ಮ್ ಹ್ಮ್ ಹೌದಾ ನಂಗ ಅಷ್ಟು ಇಂಗ್ಲಿೀಷ್ ಅಂದ್ರೆ ನಾನ್ ಏನ್ ಮಾಡನ್ ಗೊತ್ತದಾನ
ಹ್ಮ್
ಮಾಡ ಬ ಕ್ ಲಿಂಗಕ್ುರ ಯಾವ ಅ ಆರ್ಟ್ಸ್ ಕಾಮರ್ಸ್ ಒ ಾನ ಕಾಮರ್ಸ್ ಮಾಡೀನಿ ಪ ಯುಸ ಲೆವೆಲ್ ಅಲ್ಲಿ ಡಿಗ್ರಿಿಯಲ್ಲಿ ಬಿ ಎ ಮಾಡೀಿನಿ
ಹ್ಮ್
ಬಿಕಾಮ್ ಮಾಡ್ಬೇಕಲ್ಲ ಬಿ ಎ ಮಾಡಿನಿ
ಹಾ ಹಾ
ಹಂಗಾಗಿ ನನ್ಗ ಅ ಕಡೆ ಏನಾದ ಆರ್ಟ್ಸ್ ಮಾಹಿತಿ ಗೊತ್ತಿಲ್ಲ ಈ ಕಡೆ ಬಿಕಾಮ್ ಮಾಹಿತಿ ಗೊತ್ತಿಲ್ಲ
ಈಗ ಈಗ ಹೆಂಗ ಗೊತ್ತಕ ಇದ್ರಾಗ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಮೂರು ಇದಾವ ಮೂರರ ಒಳಗ ಫಸ್ಟಗ್ ಹೆಂಗದ ಅಂದ್ರ ಸೈನ್ಸಪ್ಪ ಅಂದ್ರ ಅದ್ರೊಳಗ ಕಂಪ್ಯೂಟರ್ ಸೈನ್ಸ್ ಹಾ ಅ ಸಬ್ಜೆಕ್ಟ್ ಗತಯತಕ ಇದ್ರಾಗ ಹೆಂಗ್ ಗೊತ್ತು ಈ ಕಂಪ್ಯೂಟರ್ ಸೈನ್ಸ್ೇ ತೋಬೇಕು ಒಂದು
ಹ್ಮ್
ಇನ್ನೊಂದು ಯಾವ್ದೋ ಅಂತಾರ ಕಾ ಅದು ನಂಗ ಅಷ್ಟ್ ಗೊತ್ತಿಲ್ಲ ಅದು ಮಾಡಿಲ್ಲಲ್ಲ ಅ್ಣಾಗ ಗೊತ್ತು ಆದ್ರೆ ಕಂಪ್ಯೂಟರ್ ಸೈನ್ಸ್ ಇನ್ನೊಂದ ಯಾವ್ದೋ ಅಂತರ್ವಕ್ಕ ಅದು ತೋಬೇಕು ಎರಡರ ಬಾಗ ಒಂದ್ ಸಿ ಎಸ್ ಅಕ ಹಾ ಸಿ ಎಸ್ ರೈ ತ ಹೋ್ಬೇಕು ಇಲ್ಲಾ ಕಂಪ್ಯೂಟರ್ ಸೈನ್ಸ್ ರೈ ತ ಹೋ್ಬೇಕು ಆದ್ರಾಗ ಎರಡು ಇದಾವ ಸೈನ್ಸ್ ಒಳಗ
ಹ್ಮ್ ಬಿಕಾ ಇದು ಕಾಮರ್ಸ್ ಸೊಳಗ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಒಂದು ಹ್ಟ್ರಿ ಕ ಹ್ಟ್ರಿ ಒಂದು ಬರುತ್ತಾ
ಹಾ ಅರು ಕಾಮರ್ಸ್ ಗೊತ್ತಿಲ್ಲಕ್ಕ ಎರಡು ವಿಧ ನಮ್ಮ್ ಅಣ್ಣ ಮಾಡ್ಯನ್ ಅಂದ್ರ ಇವ ಅಲ್ಲ ಸಂತ ಅಣ್ಣ ಅಲ್ಲ ಹ್ಮ ದೊಡ್ಡಮ್ಮನ್ ಮಗ ಮಾಡೇನು
ಏನ್ ಮಾಡ ಕಾಮರ್ಸೊಳಗೆ ಏನ್ ತಗೋಡಣ.
ಏನ್ ತೋಗೊಂಡಾನೇನ ಅಕ್ಕ ನಂಗ ಅಷ್ಟು ಗೊತ್ತಿಲ್ಲ ನ ಕೇಳಿಲ್ಲಾ.
ಕಾಮರ್ಸ್ ಒಳಗ ಕಂಪ್ಯೂಟರ್ ಸೈನ್ಸ್ ತಗೊಂಡಿನಿ.
ಹಾ
ಕಾಮರ್ಸ್ ಒಳಗ ಮಾಡಿ ಬೆಂಗ್ಗಳೂರ ಒಳಗ ಬಿಕಾಂ ಹಚ್ಚಿದ್ದೆ ಅಲ್ಲಿ ಸ್ವಲ್ಪ ಇನ್ಕಂಪ್ಲೀಟ್ ಆಯ್ತು ಮತ್ತೆ ಇಲ್ಲಿ ಊರಿಗೆಗ್ ಬಂದ ಮೇಲೆ ಅಡ್ಮಿಶನ್ ಮಾಡ್ಸಾರೆ ಅಕೌಂಟೆನ್ಸಿ ಬಿಕಾಮ್ ಮಾಡಿದ್ರೆ ಮತ್ತೆ ಕಾಲೇಜಿ ಇ ರೆಗ್ಯುಲರ್ ಹೋಗ್ಲೇಬೇಕಲ್ಲ ಹಂಗಾಗಿ ಮತ್ತೆ ಇಲ್ಲಿ ಬಿ ಎ ಮಾಡ್ದೇ.
ಹೌದಕ್ಕ
ಬಿಕಾ ಮರ್ದ ಮರ್ದ ಗಾಡಿ ಸಾಲ್ಪ.
ಈಗ ಈಗ ಏನ್ ಮಾಡತಿಕ್ಕ ಎರಡು ಆಯ್ತು ಏನ್
ಬಿ ಎ ಬಿ ಎ ಆಯ್ತ ಇವಾಗ ಆಪ್ಷನಲ್ ತಗೊಂಡಿನಿ ಆಪ್ಷನಲ್ ಇಂಗ್ಲಿಷು. ಬಿ ಎ ಕಂಪ್ಲೀಟ್ ಆಯ್ತು ಈಗ ಹ್ಮ್
ಮುಂದೆ ಏನ್ ಮಾಡ್ಬೇಕು.
ಬಿ ಎಡ್ ಬಿ ಎಡ್
ಬಿ ಎಡ್ ಸಿಇಟಿ
ಸಿ ಟಿ ಬರಂಗಿಲ್ಲ ಬಿ ಎಡ್ ಆದ್ಮೇಲೆ.
ಬಿ ಎಡ್ ಆದ್ಮೇಲೆ ಬರ್ಲಾ ಸೆಕೆಂಡ್ ಪಿ ಯು ಆದ್ಮೇಲೆ ಬರ್
ಹ ಅದು ಹಡುಕಿ ಸಬ್ಜೆಕ್ಟ್ನಳ ಬರಂಗಿಲ್ಲ ಅದು ಬರೀ ಸೈನ್ಸ್ ಮಾತ್ರ ಸಿಟಿ ಬರುತ್ತಾ.
ಏ ಇಲ್ಲ ಅಕ್ಕ ಯಾಕ ನಾ ಏನಂತಾರೆ ಈಗ ನ ಆರ್ಟ್ಸ್ ಮಾಡಿ ಈಗ ನ ಇದು ಸಿಇಟಿ. ಬರೀ ಬೇಕು ಯಾಕಂದ್ರ ನಾ ಟೀಚರ್ ಆಗ್ಬೇಕಂದ್ರೆ ಸೀಟ್ ಬೇಕು.
ನಮ್ಗ ಇದ್ದಿಲ್ಲ ನೋಡು ನಮ್ಗ ಏನ್ ಬರೆಯಕ ಏನ ಹೇಳೇ ಇಲ್ಲ ಅವ್ರು
ಏ ಯಾಕಕದು ಯಾರ್ ಬಿ ಬರಿಬಹುದು ಕಾಮರ್ಸ್ ಇದು ಅವ್ರ್ದು ಅಷ್ಟ್ ನಂಗ ಗೊತ್ತಿಲ್ಲ. ಆದ್ರೆ ಆರ್ಟ್ಸ್ ದವ್ರು ಸೈನ್ಸ್ ದವ್ರು ಬರೀನೇ ಬೇಕು.
ನಮ್ಗ ಏನು ಹೇಳಿಲ್ಲೋ ನಮ್ಗ ಅಂದ್ರೆ ಮೋಸ್ಟ್ಲಿ ಕಾಮರ್ಸ್ ದವ್ರಗ ಇದ್ದಿಲ್ಲ ಏನು.
ಅದು ಅದೇ ಎಲ್ಲತ್ತಿನಲ್ಲಕ್ಕ ನಮ ಕ ಕಾಮರ್ಸ್ ದಾ ಗೊತ್ತಿಲ್ಲ ಅಷ್ಟೇ ಇನ್ನು ಆರ್ಟ್ಸ್ ಸೈನ್ಸ್
ಈ ಸಿ ಇಟ ಬರಬೇಕನ್ ಬರ್ದಿ
ಹ ಅಕ್ಕ
ಸೀಟಿಗೆ ಬರ್ದ್ಯಾ
ಇಲ್ಲ ಸೆಕೆಂಡ್ ಪೀ ಯು ಮುಗಿಯನ ಇರ್ತದ
ಹೌದು ಮೋಸ್ಟ್ಲಿ ಆರ್ಟ್ಸ್ ಸೈನ್ಸ್ ಇರ್ಬೋದ ನ ಯಾಕಂದ್ರೆ ಟೀಚಿಂಗ್ ಲೆವೆಲ್ ಇರುತ್ ತ್ತಲ ಇರ್ಬೋದೇನೋ ಮತ್ತೆ. ಬಿಕಾಮ್ ಅಲ್ಲಿ ಏನ ಇರುತ್ತ ಏನ ಇರೋದಲ್ಲ ಆರ್ಟ್ಸ್ ಇದು ಕಾಮರ್ಸ್ ಅಲ್ಲಿ.
ಕಾಮರ್ಸ್ನ್ಗ ಅಂದ್ರೆ ಬರೇ ಜಾಸ್ತಿ ಹಿಂಗ್ ಲೆಕ್ಕ ಹಾ ಯಾಕಂದ್ರೆ ಇದ್ರಾಗ ಬ್ಯಾಂಕ್ ಮ್ಯಾನೇಜರ
ಹ್ಮ್ ಕೋಚಿಂಗ್ ಅದಕ ಹಬೋದಲ್ಲ
ಹೌದು
ಹ್ಮ್
ಹ್ಮ್ ಈಗ ಕಾಮರ್ಸ್ ಮಾಡ್ರೆ ಅದು ಒಂದ ಅದ ಅನ್ಕೋತಿನಕ್ಕ ನಂಗಗು ಅಷ್ಟ ಅದ್ರ ಬಗ್ ಗೆ ಮಾಹತಿ ಇಲ್ಲ
ಹ್ಮ್
ನೀವು ಕಾಮರ್ಸ್ ಇದು ಸರಿ ಆರ್ಟ್ಸ್ ಮಾಡ್ರೆ ಟೀಚಿಂಗ್ಗ್ ಭ ಹೋಗ್ಬೋದು
ಹ್ಮ್
ಬ್ಯಾಸ ಇದ್ದ್ರೆ ಕಂಪ್ನಿ ಒಳಗು ಹೋಗ್ಬೋದು.
ಹ್ಮ್ ಅಂದ್ರೆ ವ್ಯವಹಾರದ ಬಗ್ಗೆ ಗೊತ್ತಿರುತ್ತೆ. ತ್ತಲಾ ಯಾವರಾದ ಏನಾಯ್ತಲ್ಲ ಒಂದು
ಹಾ ಅಕ್ಕ ಅದು ಏನಂತಾರ ಬ್ಯಾಂಕ್ ಅದು ಹತ್ತನೇ ಟೈಮಿಗೆ ಇತ ಅಕ್ಕ ಈಗ ಒಂದೇ ಪಾಠ ಮುಗಬೇಕದಂಗು ಇದು ಒಂದ್ ಸ್ವಲ್ಪ ಆರ್ ತಿಂಗ್ಗಳು ಆಯ್ತಲ್ಲ
ಗೊತ್ತಾಗುತ್ತೆ
ಹ್ಮ್ ಇನ್ನ ಮೂರ್ ತಿಂಗಗಳು ಆಗಿಲ್ಲಕ್ಕನಾ ಒಂದ
ಹೌದೌದು ಇನ್ನ ನಿಮ್ಗೆ ಯಾವ ಸಬ್ಜೆಕ್ಟ್ ಏನು ಅಂತ ನಿಮಗೆ ಅಷ್ಟು ಕ್ಲಿಯರ್ ಗೊತ್ತಿಲ್ಲ ಬರ್
ಇಲ್ಲ ಅಕ್ಕ ನಂಗ ಸಬ್ಜೆಕ್ಟ ಗುತ್ತವ ಆರ ಸಬ್ಜೆಕ್ಟ ಇಂಗ್ಲಿಷ್ ಕನ್ನಡ
ಹಾ
ಹಿಸ್ಟ್ರಿ ಎಕನಾಮಿಕ್ಸ್ ಎಕನಾಮಿಕ್ಸ್ ಅದು ಮೇಲೆ ಸಂಖ್ಯೆ ಶಾಸ್ತ್ರ ಸಮಾಜಶಾಸ್ತ್ರ ಆರು ಸಬ್ಜೆಕ್ಟ್
ಹ್ಮ ಸೋಶಾಲಜಿ ಸಮಾಜ ಶಾಸ್ತ್ರ ಅಂತಾರ ಇನ್ನೊಂದು ರಾಜ್ಯಶಾಸ್ತ್ರ ಹತ್ರ ಅಂದ್ರೆ ಪಾಲಿಟಿಕಲ್ ಸೈನ್ಸ್
ಹಾ
ಹ್ಮ್ ಕನ್ನಡ ಇಂಗ್ಲೀಷು ಹಿಸ್ಟ್ರಿ ಹ್ಮ್ ಹ್ಮ
ಇವು ಆರು ಸಬ್ಜೆಕ್ಟ್ವಾ ನಮ್ ಕಾಲೇಜ್ ಒಳಗ್ ಬುಕ್ ಕೊಟ್ಟಲ್ ಅಪ್ಪ ಎಕನಾಮಿಕ್ಸ್ ಒಂದೇ ಕೊಟ್ರಕ ಬುಕ್ ಐದು ಸಬ್ಜೆಕ್ಟ್ ಇನ್ ಬುಕೇ ಬಂದಿಲ್ಲ
ಹ್ಮ್ ಎನ್ ಬರ್ಬೋದ ಇನ್ನ ಟೈಮ್ ಐ್ತಲ್ಲ
ಇನ್ನು ಟೈಮ್ ಅದ ಅಕ್ಕ ನಮ್ ಕಾಲೇಜ್ಗ ಶೋರ್ಗಳು ಟೀಚರ್ಗಳು ಅವ್ರಿಗ ಗೊತ್ತೇ ನೀವ್ ಎನಿ ಕಂಡೀಷನ್ ನಾಳೆ ಬುಕ್ ತರ್ಬೇಕಕ್ಕೆ ಎಲ್ಲ ತರ್ಬೇಕು ಮ್ಮನೆಗ ಜದ
ಇರ್ಲಿಲ್ಲಾಂದ್ರೆ ಏನ್ ಮಾಡ್ಬೇಕು
ಇದ್ದುದಿಲ್ಲ ಅಂದ್ರ ಕ್ಲಾಸ್ ತಗ ಕಡದಿಲ್ಲ ನೋಡಮ್ ಏನ್ ಮಾಡ್ತಾರ್ ನೋಡಮ್ ನಡಡಿ ನೀಿ ನಾನ್ ಈಗ ತಲಿ ಕರಬ್ ಇಂಗ್ಲೀಷ್ ತ ರೋಗ ಚ ಕ್ರಮ್ ಇದ್ದಂಗ ಏನಾರಕ್ಕಾಖರ ನಂಬಲೇ ಲೈಟ್ ಹೋಗ್ಯ ಸುಮ್ಮು ಹೋಗುವ
ಹ್ಮ್
ಅವ ಏನ್ ಮಾಡಣ ಇವತ್ತ ಇವತ್ ಯಾರ್ಯಾರ್ ಬಲ್ ಬುಕ್ ಇಲ್ಲ ಎದ್ ನಿಂದ್ರರಿ ಅಂದ ನಮ್ಲ್ನ್ ಮ್ ಬುಕ್ ಏನ್ ಹಿಂದ ಮುಂದಾಗ ಕಲ್ತ ಎಲ್ಲ ಸೈನ್ಸ್ ಮಾಡ್ರ
ಹೌದೌ ಹೌದೌ ಹ್ಮ್
ಇಕ್ಕಡೆ ಹೋಗೆ
ಹ್ಮ್
ನಮ್ಮ್ ಅತ್ತಿ ಮಕ್ಕಳು ನಾವು ಹೆಂಗಿದ ಗೊತ್ತ ಫಸ್ಟ್ ನಮ್ಮ ಬಾಬಾ ಹುಟ್ಟ್ಯಾರ
ಹ್ಮ್
ಆಮೇಲೆ ನಮ್ಮ ಅತ್ತಿ ಆಮೇಲೆ ನಮ್ಮ ಪಪ್ಪ
ಹ್ಮ್
ನಮ್ಮ ಬಾಬಾಗ ಒಬ್ಬ ಹುಡುಗನ ಫಸ್ಟಿಗೆ
ಬಾಬಾ ಅಂದ್ರೆ ದೊಡ್ಡಪ್ಪ
ಹಾ
ಹ್ಮ್
ಆಮೇಲೆ ಹುಡುಗಿಯರು
ಅತ್ತಿ ಹ್ಮ್
ಅವ್ರ ಮಗಗಳು ಅವ್ರ ಮಕ್ಕಳು ನಮ್ ಫಸ್ಟಿನ ಹುಡುಗ ಅವ ಸೈನ್ಸ್ ಮನನ ಅದು ಸೈನ್ಸ್ ಮಾಡಿ ಡಿಗ್ರಿ ಅನಾ ಈಗ ಸೆಕೆಂಡ್ ಡಿಗ್ರಿ ಮುಗಿ ಕಂಪ್ಲೀಟ್ ಐತೆೇನು ಈ ಥರ್ಡ್ ಥರ್ಡ್ ಇಯರ್ ಅನೇ ಫೋರ್ತ್ ಇಯರ್ ನಾವ ಇದು ಫೋರ್ತ್ ತಿ ನ ಥರ್ಡ್ ಇಯರ್ ಇದಿರ್ಬೇಕು ಆಮೇಲೆ ಆಕಿಂದ ಅನ್ಕೂರ್ ಮದಿಯಗ ಅದ್ ಹಾಕಂದುು.
ಹ್ಮ್ ಹ್ಮ್
ಸೆಕೆಂಡ್ ಪಿೂ ಮುಗೀತು ಆಮೇಲೆ ಮದ್ ಮಾಡ್ರೋ ಪಪಾ
ಹ್ಮನ್
ಆಕ್ವಿ ಸೈನ್ಸ ಮಾಡಾಳ
ಹಾ ಹಾ ಹಾ
ಆಮೇಲೆ ನಮ್ಮ್ ಅತ್ತಿ ಮಕ್ಕಳು ಸಾಗರ ಲಕ್ಷ್ಮಿ ಅಂತದಾರ
ಹಾ
ನ ಸಾಗು ಮಾಮ್ಮ ಅನ್ಕರ ಇದು ಮಾಡ್ಯನಾ ಏನಂತ ಆರ್ಟ್ಸ್ ಮಾಡಿ ಟೀಚಿಂಗ್ ಬಿ ಎಡ್ ಮುಕ್ ಬೂದಂತು
ಹಾ ಹಾ ಈ ಟೀಚಿಂಗ್ ಮಾಡತಾರನು
ಟೀಚಿಂಗ್ ಗೌರ್ಮೆಂಟ್ ಅಪ್ಲಿಕೇಶನ್ ಹಿನ ಬಿಟ್ಟಲಕ್ಕ ಬಾಳ ದಿನ ಆಯ್ತವ ಕಲ್ತ್ ಕಲ್ತ್ ಒಂದ್ ವರ್ಷ ಯತಕ್ಕ ಮನೆಗೆ ಕೂತನ್.
ಯಾಕ ಈಗ್ ಬಿ ಎಡ್ ಮೇಲೆ ಇದು ಗೆಷ್ಟು ಟೀಚರ್ ಹೋಗೋದಲ್ಲ
ಗೆಸ್ಟ್ ಟೀಚರ ಅವನ್ ಸಿ ಇ ಟಿ ಆಗಿಲ್ಲೇನಕ್ಕ
ಸಿಇಟಿ ಸಮಂದಿಲ್ಲಮಿ ಅದಕ್ಕ
ಇಲ್ಲ ಆರ್ಟ್ಸ್ದಗಿ ಬರೀಲೆಬೇಕಕ್ಕ
ಅಯ್ಯಯ್ ನಿಮ್ ಕಡೆ ರೂಲ್ಸ್ ಅದ ಈ ಮತ್ ನಮ್ಮನೆಯವರುನು ಬಿ ಎ ಬಿ ಎಡ್ ಮಾಡ್ಯಾರಲ್ಲ. ಗೆಸ್ಟ್ ಟೀಚರ್ ಅಪ್ಲಿಕೇಶನ್ ಹಾಕ್ ತರ ಮತ್ತೆ ಗೌರ್ಮೆಂಟ್ ಸ್ಕೂಲಿಗ್ ಹೋಗ್ತರ್ ಅಂದ್ರೆ ಆರು ತಿಂಗಳ ಓಮ್ ಪೇಮೆಂಟ್ ಆಗ್ತಾರ್ ಅವ್ರಿಗೆ.
ಹೌದೌದು ನಂಬಲ್ಲೆ ಕಾಲೇಜ್ ದಾಗಿ ಗೆಸ್ಟ್ ಟೀಚರ್ ಆಗಿ ಬಂದಿರ್ತಾರಲ್ಲ. ನೋಡಿನಕ್ಕ ಅದು ಕ್ಕ ಇಲ್ಲ ಯುಂದ್ ಏನಾಗಿದ್ಯೋ ಗೊತ್ತಿಲ್ಲ ಅಕ್ಕ
ಹ್ಮ್ ಹ್ಮ್
ಆದ್ರ ಅವ್ನಿಗೆ ಮತ್ತಕ್ಕ ಬಿ ಎಡ್ ಮುಗ್ದದ ಹೋಗಿರ್ಬೇಕು ಏ
ವ್ಯಾಲ್ಯೂ ಐತೆ ಈ ಸ್ಕೂಲಿಗೆ ಟೀಚ್ ಮಾಡಷ್ಟು ವ್ಯಾಲ್ಯೂ ಐತ್ ಅವ್ರಾಗೆ
ಹೌದಕ್ಕ ನಾನು ಅದೆ ಹೇಳ್ತಾದಿನ್ ನಾನೇ ಅಜೊಬ್ಬಗಿ ನಂದು ಈಗ ಸೆಕೆಂಡ್ ಇಯರ್ ಮುಗ್ದ್ ಡಿಗ್ರಿ ಈಗ ಹಚ್ದದ್ಮೇಲ್ ಡಿಗ್ರಿ ಮುಗ್ದ್ ಬಿ ಎಡ್ ಮಾಡಿ ನಂಗ್ ಆರಾಮಕ್ಕನಂಗ್ ಹತ್ ಸಾವಿರ ರೂಪಾಯಿ ಪೇಮೆಂಟ್ ಕಂಡೀಷನ್.
ಹನ್ನೆರಡು ಸಾವಿರ ರೂಪಾಯಿ ಐತಿ ಪ್ರೆಸೆಂಟ್ ನಿಮಗ್ ಇವಾಗ ಆ ಇದಕ್ಕ ಬಿ ಎಡ್ ಆದವ್ರಿಗೆ
ಹೌದು ನಾ ಅದೇ ಅಂತೀನಿ ಅವ್ರ್ ನನಿಗೆ ಇರ್ತನ ಯಾರ್ಗೊತ್ತು ಮತ್ತ ಅವ್ರ್ ತಂಗಿ ಬಿ ವಿ ಆಕಿವಿ ಆರ್ಟ್ಸ್ ಮಾಡ್ಯಳ
ಹ್ಮ್
ಹ ಆಕೆ ಅನ್ಕರ ಆಕಿ ಬ್ಯಾರೆನ ಮಾಡ್ಯಾಕ ಸಣ್ಣು ಹುಡ್ಗೂರು ಬೇಬಿ ಸಿಟ್ಟಿಂಗ್ ಕ್ಲಾಸ್ ಸೇರ್ಲಾ
ಹಾ ಹೌದು ಬೇಬಿ ಕ್ಲಾಸೋರಿಗೆ ಬೇರೆ ಇದು ಬರುತ್ತ ಅಂತ ಟ್ರೈನಿಂಗ್ ತಗೊಂತಾರಂತ್ ಅವ್ರಿಗೆ ಯಾವ್ದೋ ಅಂದ್ರಪ್ಪ
ಅದುನ್ ಮಾಡಿ ಅಕ ನಂಗೂ ಗೊತ್ತಿಲ್ಲ ಅದು ಏನು ಏನು ಪೂರಾಕಿ ಕೇಳಿವಿ. ನಾವ್ ಜಾಸ್ತಿ ಹಿಂಗ್ ಮಾತಾಡಲ್ ಅಂದ್ರೆ ಮಾತಾಡ್ತೀವಿ ಮಾತಾಡಲ್ಲ ಅಂತಲ್ಲ ಹಾ ಅಕ್ಕ